ಹಲೋ ಏನ್ ಮಾಡಕ್ಕತ್ತಿ
ಏನೆಲ್ಲಾ ನೀನ
ನಾವು ಏನ ನೋಡ್ ಕುಟ್ಟಿದ್ದ ಅಂದ
ಹಾ್
ಚ
ಚಾ ಇನ್ ಮಾಡಕ್ ನೋಡ್ ನಿಮ್ದ
ನಬ್ ಹಾಗಗೇತ್ ಆಗ ನಾಕಕ್ಕ
ಹಾ
ಯಾರ ಪಢಿತನ
ಮಳೆ ಒಂದು ಬಾಳ ಬರುತ್ತದೆ ಇಲ್ಲಿ
ಹ್ಞೂ ಭಾಳ ಆದತ್ತಾ
ಹಾ ಇ ಚನ್ನ ಮಾಡಿರ್ತದೆ
ಈಗೋ ಅತ್ತೆ ಪಟ್ಟ ಸಣ್ಣಂಗ
ಹಾ ಚನ್ನಾಗೇತ
ಭಾಳ ಭಾಳ ಆತಪ್ಪ ಹಂಗಾರ ಮಳಿ ನಿಮ್ಗೆ
ಹಾ ಏನ್ ಮಳಿ ಜೋರಾದ ಬಾಳ ಜೋರ ಬತ್
ಹಾ
ಬ
ಹ್ಞೂಮ ಮಾತ ಸ
ಆಾ
ಇ ಮಾಡ
ಏನ ಎಲ್ ನೋಣ ಅ ಕೂತ್ತಿದ್ದೀ ನೀವು
ನಾವು ಹಂಗ ಪು ನೋಡಿಗೆ ನಮದ ಅದಾಗಾ
ಹಾ
ಯದ ಕುಂದುು ತಲ್ಲಪ
ಮಳೆ ಬಹಳ ಬರಕತೈತಿ ಮಳೆ ಫುಲ್ ಜೋರ್ ಬರ್ತಾತ್ ನೋಡು
ಹ್ಮ್
ಹ್ಮ
ಮತ್ತೆ ಹೆಂಗಪ್ಪ ಹೊರಗಡೆ ಮಳೆ ಹತ್ತಿದ್ರೆ
ಮನೆ ಕುಂದ್ರು
ಹಾ ಮನೆ ಎಷ್ಟೊತ್ಕೊಂಡ್ತಿ
ಫೋನ್ ಎತ್ತಲ್ಲ ಫೋನ್ ನೋಡ್ಕೊಂತ ಕುಂದ್ರು
ಬೇಸರಕಾತಿ ಅದು ಫೋನು
ಬ್ಯಾಸ್ರ ಏನಾ ಮತ್ತ ಏನ್ ಆಗುದ ಮತ್ತ ಏನ್ ಮಾಡಕ್ ಬರ್ಲ
ರಾತ್ರಿ ಹಾ
ಹ್ಮ
ಹ ಜೋರು ಹದಿರಂಗ ಅವರ ಹೊಟ್ಟ
ಏನ್ ಜೋರು ಮಾರಾಯ ಎಲ್ಲಿ ಜೋರು
ಹ್ಮ್
ಹ್ಮ್ ನೀವ ನಿಮ್ಮಂಗ ಏನಲ್ಲ
ನಮ್ದೇನಾಯ್ತ್ರಿ
ಹ್ಮ್
ಎಲ್ಲಾ ಖಾಲಿ
ಮಳ ಸೊಂಡ್ ಕೇತತ್ನಾ
ಇಲ್ಲ ಗೆಳತಿಲ್ಲ
ಬಹಳ ಮಳೆ ಬರುತ್ತಿದೆ ಹಲೋ ನಿಮ್ ಕಡೆ ಮಳೆ ಇಲ್ಲೇನು
ಇಲ್ಲಿಲ್ಲಿ
ಹಾ
ಹೊಟ್ಟೆ ಒಂದನೇ ಇಲ್ಲ
ನೀರು ಆಯಿತೇನಪ್ಪಾ ಫುಲ್ಲು
ಇಲ್ಲಿ ಇಲ್ಲಿಲ್ಲಿ ನೀರ್ಭರ ಹೇ ನಗರ್
ಹಾ
ಹ
ಬಟ್ ಹ ಹೆಂಗ ಏನ್ ಮಾತಲ್ಲ ನೀವ ಹೊಳಗಲ್ತಿ ಹಂಗತಿ
ಇ ತಿಿನಾದದು ಕೊಂದ ಘಟ್ಟ
ಹಾ
ನಿನಾನರು ಪಡೆಕಾಲ ಆಗು
ಹಾ ಹಾ ಹಾ ಚಾ ಆಯ್ತು
ಯ ಚಾ ಇಲ್ಲ ಎಲ್ಲಿಲ್ಲಿಂದ ನಿಂದು ನಿಂದು
ನಮ್ದು ಏನ್ ಮಾಡಕ್ ನೋಡ ಆಾ
ಆರಾಮದಲ್ಲಾಯ
ಹಾ ನೀವ
ಹಏ ರಮದೇ ನಾವು
ಹಾ ಎಲ್ಲ ಹಳ್ಳಗ್ಗಡ್ಡಿ ಕಬ್ಬ ಮತ್ತೆ ಎಲ್ಲಾ ಹಾಕ ನೀವು
ಹೌವು ಅದನ ಕವು
ಹ್ಮ್
ನವುಳ್ಳಿಗಡಿ ಆಐಕಿಲ್ಲಳಿ ಇಲ್ಲ
ಹಾ
ಇಲ್ಲಿ ಹಾಕ್ಬೋ ಪಳಿಗಡಿ
ಹ ಹ್ಮ
ಮತ್ತೆ ಟ್ರಿಪ್ ಅದು ಎಲ್ಲೆಲ್ಲೋ ಇದ್ರಿ
ಹಾ
ಟ್ರಿಪ್ಪಿಿಗೆ ಎಲ್ಲಲ್ಲಿ ಹೋಗಿದ್ರಿ
ಟ್ರಿಪ್ಪಿಗೆ ಮೈಸೂರಿಗೆ ಬಾಂಬೆ ನಿಪ್ಪಾಣಿ ಗುಜರಾತ್ ಎಲ್ಲಾ ಬಾಲ್ಡ್ಡಿ
ಹಾ ಹಾ ಸಂಗೋಲಕ್ಲ್ ನ
ಸಾಂಗೋಳ ಹೋಗಿದ್ವಿ
ಎಮ್ ಮಾಡಿ ಬಂದ ರರಿ
ಹಾ
ಏನ್ ಮಾಡಿದ್ರಿ ಸಾಂಗು
ಸಂಂಗಲಾಗ ಏನ್ ಏನಿಲ್ಲ ಅಲ್ಲೇ ಏನ್ ಮಾಡಿಲ್ಲಾ ಹಂಗ ಅಡ್ಡಾಡಿ ತಿರ್ಗಾಡಿ ಬಂದಿವಿ ಎಲ್ಲ ಮಾಡಿ ಬಂದೇನು
ಮ ಸಂಗಲಿ
ತಾಂಗ್ಲಿ ಮಿರಜ ಎಲ್ಲಾ ಎಲ್ಲಾ ಡ್ಯಾಡಿ
ಹ್ಮ್
ಹ್ಮ
ಜೋರ ಇದ್ರಂಗಾರ
ಹಂಗೇನೇನಿಲ್ಲ ಅತ್ತಕ್ಕ ಹ್ಮ ಅಟ ನಸರ
ಏನ ಇಲ್ಲ
ಹಾ
ತರಕಾರಿ ಅದ ಐಕ್ರ ನ ಹಲ್ಲಾಗ
ಸರ್ಕಾರಿ ಇಲ್ಲ
ಹಾ
ಹಲೋ ಏನಿಲ್ಲ ನಿಮ್ಮ ಕಡೆ
ಮ ನಾವು ಹಾಸ್ಟೆಲ್ ಮುಂದೆಕ ಪಯಲಿ
ಹಾ
ಬದ್ಮಕಾಯಿ ಟಮಾಟಿ
ಹಾ
ಯ ಅತ್ರ ಆಕಿ
ಚಲೋ ಐತಾ
ಹ ಚಲೋ ಐತಿ
ಹ್ಮ್ ಹ್ಮ್ ಹ್ಮ್ ಮಟ್ಟನಾ
ಏನ್ ಸೆಂಟಾ ಮಾಡ್ತೀರೋ
ಮತ್ತೆನ್ ನಡ್ಸೀರ.
ಏನಿಲ್ಲ ಕಾರಿನ ಇನ್ನೊಂದ್ ತಾಸ್ ಬಿಟ್ಟು ಊಟಕ್ ಹೊಬೆಕ್ ಏಳ್ ಏಳುವರೆಗದು. ಹೊಯ್ ಬಂದ ನಮ್ದಾರ್ ಏನ್ ಹಾಸ್ಟೆಲ್ ದಾಗದಿವಿ ಹಸ್ಟೆಲ್ದಾಗ್ ಇರ್ತಿವಿ ಕಾಲಿನಲ ಹಂಗ್
ಹ್ಮ್ ಹೌದ್ ಕಾಲೇ ಹಲೋ
ಆಹ
ಹಲೋ
ಹಾ ಹಲೋ
ಹ
ಮತ್ತ
ಆಮ್ನೆ ಬಾಯಾಗ್
ಮತ್ತನ್ನೆ ಹಾ ಹಾ
ಏಯ್ ನಮ್ಮ್ ಕಡೆ ಏನಿಲ್ಲ ಆ
ತಲೆ ಚಾವು
ಕಾಲೇಜಾ ಇದುಕ್ಕ ಬೆಂಗ್ ಳೂರ್ಕ.
ಬೆಂಗ್ಳೂರುಕ
ಹಾ ಹ್ಮ ಮತ್ತ್ ಯಾರ್ ಚಲೋ
ಬೆಂಗ್ಳೂರಾಗ ಸ್ವಾಮಿ ವಿವೇಕಾನಂದ ಐತ್ನೋಡು.
ಯಾವ್ದೋ ಮರೆಯ್
ಐತ್ ಒಂದ್ ಸ್ವಾಮಿ ವಿವೇಕಾನಂದಂತೆಳಿ ಗುಡ್ದಾಗೈತದು ಗುಡ್ದಾಗ್ ಬೆಂಗ್ಳೂರ್ ಗುಡ್ದಾಗ ಐತದು.
ಹಾ
ಅಲ್ಲೇಲ್ಲ ಮಸ್ತ್ ಐತ್ ಮತ್ತ ಹೊಯ್ಕಿನ
ನೋಡ ಯಾರ ನಂಬರ್ ತ ಇದ್ರ ಕೊಡ್ಸ್ ಅವ್ರುದ್ ಮಾತಾಡ್ತಿನ್.
ಹ್ಮ್
ಹ್ಮ್ ಹ್ಮ್
ಏನು ನಡೆಸಿರಿ ಇದು ಈಗ ಟ್ರಿಪ್ಪಿಗ್ ಹೊಂಟಿವಿ ಬರ್ತಿಲ್ಲೋ.
ಹಾ
ಗೋವಾ ಟ್ರಿಪ್
ಹಾ ಬರ್ತೀವ
ಗೋವಾ, ದಾಂಡೇಲಿ, ಮೀರಾಜೆ, ಸಂಗ್ಲಿ
ಹಾ
ಹೊಂಟಿವಿ ಅದನ್ನ ಕೇಳಾಕತ್ತೇಳಿ ಹೆಚ್ಚಿದ್ ನೋಡ್.
ಹಾ ಹಾ ಬರ್ತೀವ.
ಹಾ ಯಾರ್ಯಾರ್ ಬರ್ತೀರಿ.
ಆ
ಯಾರ್ಯಾರ್ ಬರ್ತೀರಿ.
ಯಾರ್ಯಾರ್ ಬಂದ್ರು ಯಾರ್ಯಾರು ಹೊಂಟೀರಿ ನೀವು
ನಾನು ಪಜ
ಹಾ
ಫುಡ್ ಮಾನ್ಯ ಅರಣ್ಯ
ಹ್ಮ್ ಆನ ಸಂ ಪ್ರೃತಿ ಅತ್ರ
ಹ್ಮ್ ನಿಮ್ ತಮ್ಮಾನ ನಿಮ್ ತಮ್ಮನ ಶಾಲಿ ಕಳ್ಸೋನು
ಹ್ಮ
ಸೆಕೆಂಡ್ ಇಯರ್ ಆದ ನಾವ
ಹ್ಮ್
ಶಾಲಿ ಕಾಲೇಜ್ ಕೋಗ ಶಾಲಿ ಕಲಿ ಅಂದ್ರ ಬರ ಹುಡುಗಾರಿಂದ ಹೊಂಟ ನೋಡಾವ ಅಲ್ಲಿ
ಮಾ
ಹುಡುಗಿಯರಿಂದ ಹೊಂಟ ನೋಡಿ ನಿಮ್ಮ ಹರ್ಷಿಯ ಹ ಹೇಳುತ್ತತಿಿಲ್ಲವಂಗಗೆ
ಹ್ಮ ಹ
ಹ್ಮ್
ಹ್ಮ್
ಮ ಥಿಯರಿಕ ನೋಡಿ ಮತ್ತ ಇಕ್ಕಟ್ಟ ಮತ್ತ ಇದು ಏನು
ನೀ ಕನಕ್ಕಕ್ಕೆ
ಆಾ
ನಿನ ಕತ್ತೋಳ
ಏನ ಕಥೆ ಅವನು ಬೇರೆ ಇದ್ರೆ ಮಾಡುತ್ತಾನೆ ತಾನ ಹಗೆಲ್ಲ ಮಾಡ್ಬಾರದು ಏನ್ ನೀವು ಹುಡುಗರು
ಹ
ಮುಪ್ಪೇ ಗಗೆಲಪಾಯನ್ನು ಕೊಡುಬರು
ಬರು
ಹಾಂ ಹಲೋ ಹಾಂ
ಟ್ರಿಪ್ ಗಂಟ ಬರ್ತೇನಾ ಕೆಂಪೇಗೌಡ
ಎಲ್ಲಿ
ನಂದಾನ ನೀಊಗ
ಹಾಂ ಬರ್ತನ ಇದು ನಿಮ್ಮ ಜೇಸ ಬಿತ್ತಲಾ ದಿವ್ಸ ಜಾಟ ಬಾಡಿಗೆ ಬರದತ್ತಲ ಯದ್ರದ್ದು
ಹಾ
ನಿಮ್ಮ ಜೆ ಸಿ ಬಿ ಬಾಡಿಗೆ ಆಷ್ಟು ಬರೋದತ್ತತ್ತು ಒಂದು ದಿವ್ಸಕ್ಕೆ
ಇವಳುಸಾರಾ
ಹಾ
ಹ್ಮ್ ಯಾ ಕ
ಎಟು ಬರತ್ತ ಒಂದು ದಿವ್ಸಕ್ಕೆ
ಯುಟುಇಲ್ಲ ಹಾತು ಸವೀರ
ಹತ್ ಸರ
ಏಳೆಂ ಹತ್ತು ಸರ್
ಅದೇ ಏಳು ಎಂಟು ಹತ್ತಂದ್ರೆ ಎಟ್ಟ ಹತ್ತಿದ ಎಲ್ಲಾ ಕುಡಿ ಹದಿನೆಂಟು ಇಪ್ಪತ್ತೈದು ಸಾವರ ಪತ
ನ ಕೋಟೆ ಬರ್ತ ದದುಸ ಕೋಟೆ
ಹ ನನ್ಗ ಒಂದ ದಿವ್ಸಕ್ ಒಂದ್ ಸರಿ ಪಾಠಕ್ಲ್ಲ
ಹಾ ಕೊಠದಾ
ಹ್ಮ್
ಯಾವಾಗ ಕೊಡ್ತೀ?
ಹಾಂ
ಹ್ಮ್
ಹ್ಮ್
ಯಾವಾಗ ಕೊಡ್ತಿಪ್ಪ?
ಈಗ ಬಾ ತೊಂಬಾ ಚೀಲ.
ಹಾಂ
ಹ
ಏ ಚೀಲ ಏನು ಬ್ಯಾಡ ಅವೇನು ಕಿಸೆದಾಗ ಹಿಡಿತವಲ್ಲ.
ಹಾ
ಅವೇನು ಕಿಸೆದಾಗ್ ಹಿಡಿತಾವ್ ಚೀಲ ಯಾಕ್ಬೇಕು.
ಹ್ಮ್
ಹ್ಮ್
ಮತ್ತೆಣ
ಮತ್ತೆ ಏನು ಖಾಲಿ ಕೂತಿದ್ದೀವಿ.
ಹ್ಮ್
ಏ ಮಾಡವ್ರನ್ನ ರಾತ್ರಿ ಊಟಕ್ಕದು.
ರಾತ್ರಿ ಊಟಕ್ಕ ಏನ್ರ ಏನ್ ತಿನ ಏನ್ ತಿ ಮಾಡದಪ್ಪ ಮತ್ತೇನ್ ಮಾಡುದು.
ಹ್ಮ್
ಹಾ ಮತ್ತ
ಹಾ ಮನ್ಯಾಗ ಯಾವ್ಯಾವ ಪಲ್ಯ ಮಾಡ್ತೀರಿ?
ಮ ತರಕಾರಿ ಎಲ್ಲಾ ಎಲ್ಲಾ ತರ ಮಾಡ್ತೀವಿ.
ಎಲ್ಲಾ ತರ.
ಹ್ಮ್ ಆಯ್ತ ನಾ ಇಡ್ತ್ ನೋಡ್.
ಹ್ಮ್ ಹಾ ಆಯ್ತ್ ಆಯ್ತು.